ಸ್ತಲ್ಲ
ಹ್ಮ್ಸ್ತ
ಊಟಾ
ಎಡ ನಮ್ಮ ಅ್ಣಚಿಕ
ಅ ಆ ಅ ತಣ್ಣಂತ ಕೈ ಕ ಪ ತ ಒಟಡ ಯಾರ್ಾರ ಹಾ ಅದಪಕ್ಷಗಲ ಹಾ ಅೇ ಪಕ್ಷ ತರಿ ಹ ಕೊಟ್ಟ
ಅಬೋ
ಬತ ಯಾರ ಚೂರ್
ನ ಬ
ಹ್ಮ್ ಹ್ಮ್ ಅವ ಹೇಳನಲ್ಲ ಮಳೆ ಕುತ್ ಬಕ್ಷಣಲ್ಲಿ
ಹ್ಮ್
ಕೇಳಿದರು ಅದೈತಿ ಚಂದ್ರ ಮಕ್ಕಳು
ಮಳೆ ಇ ಗೋಸಲ್ಲ ಯಳ
ಓತಂದವ ನಮ್ಗೆ ಏನ್ ಹೇಳಲ್ಲ ಮಗವ ಡೇಂಜರ್ ಹೇಳಲ್ಲ ನಮಗ ಏನ
ಬ ಆ
ಇದುಬೋಲ
ಇಲ್ಲಿ ಒ ಅಲ್ಪ ಗಾಡಿ ತಂದ ಬಟ್ಟೆ ಹಾಕನಿ ಅಂತ ಆದು
ಈ ಮಯ್ಯ ನಮ್ಮ ಮಯ್ಯ ದೇವ ಹಕತ್ ನ ಮಯ್ಯ
ಆ
ಮಯಯ
ಹ್ಮ್
ಏನ್ ಹೇಳವಲ್ಲ ಕೇಳವಲ್ಲ ಮಗುವ
ಹಾ ಏನ್ ಕೇಳವ
ಯಾವ್ತಿರಿ ಬಂದ್ರ ಹಂಗೆ ಬಂದ್ರೆ ಮಗ ಮಾತಾಡ್ತಾರ್ದ
ಅಗ್ಗಿ ಬಂದನಾನ
ಹ್ಮ್ ಮೈ್ಯಿಂದಲ್ಲ ಆಯ್ತನಗ ನ್ ಮುಂಜಿರ ಮೈಿಂದ ಮಧ್ಯಾಹ್ನಕ್ಕ
ಹ್ಮ್
ಆಯ್ತ ನಾ್ ಇಲ್ಲಿ ಮುಂದಿದ್ರು ಮಾತಾಡಿಸಲ ಆಯತ ಬಂದನ ಅವ್ನ್ ಪಾಡವ ಬಂದನ
ಎದಕ್ಕ
ಅದು ಬಂದಪ ನ ಕೆಳಪ ಇಲ್ಲ
ಇಲ್ಲಿ ಬಂದ ಕೇಳಿನ ಇಲ್ಲಿ ಇಲ್ಲಿ ಕುಂತ
ಅಯ್ಯ ಯಾಕೆ ಆತು ಅಲ್ಲಿ ಆಯ್ತು ಅಲ್ಲೇ ಕೇಳ್ ಮ ಇಲ್ಲೇ ಕೇಳತ ಮತವನಿ
ಮಾತಾಡಿಸಿಲ್ಲ ನಿಧನು
ನ್ ಮಾತಾಡ್ಸಿನಿ ಬಂದ ಅವ್ನಿಗೆಗ್ ಕೇಳ್ದ ಲ್ಯಾಪ್ಟಾಪ್ ಇಲ್ ತಮ್ಮನಿಂದ ಹೋಯದಪ್ಪಾ ಐದನೂರ ಅವನಂದ ಆರ ನಸ್ತ್ದ ಒ ಶಂಗ ಕೊಟ್ಟಾಮಿ ಅಂತಂದ್ರೆ
ಹ್ಮ್
ಹೌದೇನ ಅಂತಂದ್ರೆ ಗೊಪ ಎಷ್ಟಿಕ ಅಯ್ಯೋ ಅೋ ಇಜಾನಲ್ಲ ಮ ಎಾಮ ಸ ಬ ನ ವಿಷ ಎ ಎಾಮ ಬ ಕಷಯ ಬುದ ನ
ಹ
ಮನ ಬರವ ಕನ
ಮೊನ್ನೆ
ಹ್ಮ್ ಸ್ಕ್ವಾಡ್ ಬಂದ್ರ
ಯ ಯ ನಿಂಗವ ಒಂದೇ ರೂಮ್ನಾಗ ಇರ್ತರಿಲ್
ಹಾ ಮಲ್ಲಿಿಕ ಬ ಮಲ್ಲಿಿಕ
ಹ ಮದಕ್ಕೆ ಇಪುದಾವ
ಹ್ಮ್
ಮತ್ತ ಏಳರಲ್ಲ
ಮಲ್ಲಿಕ್ ಬದುು ಆವಾಗಿಗ ಸ
ಯಾವಾಗ ಮೊನ್ನೆ ಹದ್ಿನೇಳನೇ ತಾರೀಕ
ಹ್ಮ್ ಸಿಬುದ ಹ್ಮ್ ಅವ ಸಿಬೋುದ
ಅಂತ ಕಸಪ
ಫೋನು ಕಸಂದಗ್ಯಾರ್ ಹಾಲ್ ಟಿಕೆಟ್ ಫೋನ್ ಬುಕ್ ಲಟ್ ಮೂರು
ಒಲ್ಟ್ರಾಏನು
ಆ ಮತ್ತೆ ಅರ್ಧ ತಾಸ ಆದ್ಮೇಲೆ ಮತ್ತೆ ಸರ್ ಎಸ್ಕೊಂಡ್ ಬಂದಂತಾವ
ಹ್ಮ
ಕೊಟ್ರ ಮತ್ತ್ ಬೇರೆ ಫೋನ್ ಇಟಕೊಂಡು ಬರ್ದನ ಅವ
ಪೋನ್ ಕೊಟ್ಟಿಲ್ಲ
ಫೋನ್ ಲಾಸ್ಟ್ ಕೊಟ್ರ ಅರ್ಧ ತಾಸ್ದಾಗ ಅವಗ ಏನ್ ಬರಿತನ್ ಕೊಟ್ರನು
ಅಂದರ ಪೇಪರ್ ಎಂಗತಾನ ಓದತಾನ್
ಹ್ಮ್ ಗ್ಯಾರಂಟಿಲ್ಲ ಪಬರ ಗಾರಂಟ ಇಲ್ಲ ಪೇಪರ್ ಇದು
ಹ್ಮ್ ಹ್ಮ್
ಹ್ಮ್
ಯಾವ ಲಾಸ್ಟ್ ಕೊಟ್ರ ಇನ್ ಅರ್ಧ ತಾಸ್ ಇದ್ದ
ಲಾಸ್ಟ್ ಫಸ್ಟ್ ಸಿಗಬಹದನ ಫಸ್ಟ್ ಬ್ಯಾಚ್ ಅಂತ ಒಂದು ಅ ಶಗ ಹಬ್ಬದನಾ ಅಶಿಗ ಹಬ್ಬದ ಯ ಮಾಡ್ತಾರೆ ಕಡ
ಹಾ
ಸ್ಕ್ವೇಡ್ ಬಂದಾರಾ
ಹ್ಮ್
ವಿಷಯ ಬಾನವಾದಗ
ಹ್ಮ್
ಫಸ್ಟ್ ಬೆಂಚ್ ಗೇನ್ ಕಸದೇವರ ಕಳ್ಸ್ ನಾ ನಾಳೆ ಎಲ್ಲಿಗೆ ಹೋಗಬೇಕ್ ನಾಳೆ
ಕಾಲೇಜಗ ಮುಕ್ಮತ್ಲ್ವ ನೀವತು ಪೇಪರ್ ಅದ ಇದ ಬಿದ ಅವರ ಜ್ವರ
ಜಾರಿ ಬಿದ್ದೇಲಿ ಯಪ್ಪಾ ಸಾಕಗಿ ಜಾರ ಬಿದ್ನಿ ಎಜಾಮ ನೋಡಕೆಂಬ ಬರಕ್ ಬರಲ್ಲ ಏನ್ ಬಿಡಲ್ಲ ಅದ್ರಾಗ ದೊಡ್ಡ ಕಾಲೇಜ್ ಶಕ್ಕಾ ಶಕ್ಕಾಬಬಂಕ ಸಳ ತಟಕಿಂಗ ಗೋಳ್ಳ ನೋಡಿದರ್ ಆಯ್ತ ಹ ನಮ್ಮನ್ ಮಾಡಿದ್ರ ಹಾಕಳ
ಹಾ ಯಾವಾಗ ಹದಿನೆಳನೆ ತಾರೀಕು ಅಂತ ಬೈದಾರ ಅ ಮತ್ತೆ ಮನ್ಯಾಗ
ಏನ್ ಬೈದಾರ ಬೇದನ ಅಷ್ಟೇ ಅವ ಕವಾಡನು ಬೇಯಲ್ಲ ಕಸಮ ಬತಾರ ಅಷ್ಟ ಅವ್ರ ಅವ್ರೇ ಬೈತಾ ರ್ ಸ್ಕ್ವೇಡ್ ಹೌದ ಏನ್ ಬಿದರ್
ಅಲ್ಲ ಎನ್ ಮತ್ತೆ ದೀಬಾರ್ ಪಬರ್ ಮಾಡಿರ
ಇಬ್ರಗ ಇಬ್ಬ್ರ ಮಾಡಿರ ಕಸಂದ ಹೋಗಿ ಸ ಬಲ ಆಫಸ ಮ ಇಟ್ರ ಒಂದ್ ಅರ್ಧ ತಾಸ ಲಾಸ್ಟ್ಗೆ ಕೊಟ್ಟಾರ ಹಿಂಗೆ ಅ ಅಂದ್ರೆಗ ಅವ ಸಿಗ ಬಿದ್ದಪ್ಪ ಅಂತಂದ ಹೌದ ಹ
ಆ
ಶಿವ ಬಿಜತಂದವತ ಮಾಗ
ಇವತ್ ಹೇಳೇ ನಮ್ಮ
ಹಾ
ಹ ನೀ ಇ ಯ ಕಾಲೇಜ ಎಲ್ಲಟ
ಆ
ಹ ನಾಳಂದ ಕಾಲ ದೋರದ ಅಲ್ಲಿ ಬಂದೆ
ಎಲ್ಲಾ ಅವ ಒಬ್ಬ ಒಂದು
ಆ ಅಲ್ಲಿ ಅಲ್ಲಿ ಜಾಗ ಸಲ್ಲ ಜಾಗ ಸಲ್ಲದ ಅಲ್ಲಿ ಬಿಟ್ಟು ಹಾಕ್ಯವ
ಹ್ಮ್ ಒಬ್ಬೊಂದ ಆ್ಕ ಎಲ್ಲ ವರ್ಷ ಹೋದನೆಗೀಷ
ಒಂದೊಂದು ನಷ್ಟವೇ ನಮ್ ಕ ನಮ ಕಸನ
ಹ್ಮ್ ಒಬ್ಬಂದ ಸಿಗಬುದಿಲ್ಲ ಬೇರೆ ಅಷ್ಟು ಸಿಗಬೋದಿಲ್ಲ ಬಾವು ಪಾಶ್ನೆ ಬೆಚ್ಚುತ್ತಂತೆ ಒಂದು
ಹ್ಮ
ಶ ಬದ ಮಗುವ ಹಂಗ ಉಟ ನಾಡದ ಹೊಲ್ಕೋಗ ನಾಡದ ಗಳೆದ ಹೊಲ್ದಟು
ಹ ಮತ್ತ ಇವತ್ತ ಇತ್ತಲ್ಲಿ
ಹೊಡತಾರವ ತಟಕ ನಾಳ ನಾಡಡ್ಬೇಕು ನಾಳೆ ಆಯ್ತ್ರಿ ಒಂದ್ ವಿಷಯ
ಎತ್ತಾರಕ್ಕೆೇಳಿ
ಮತ್ಾವರು ಬಾಲ್ಕಲ ಅವರು ಕೊಡ್ತಾರ
ಮತ್ತ ನಿನ್ ನಿನ್ಏನ್ ಮೊನ್ನೆ ಹೇಳಿದಾಗ ಇವತ್ತು ಹೋಗ್ಬೇಕಂತ ನ ನನ್ ಕಂಡಿದ್ದಿ
ನಾಕಕ್ ದಿನ ನೋಡದು ಗೆ ನಾಲ್ಕು ದಿನ ನಿನ್ನೆ ಮೊನ್ನೆ ಹಚ್ಚು ಮನೆ ನಾಲ್ಕು ದಿನ ಕಂಟಿನ್ಯೂ ಒಂದಿನ ನಮ್ಮ ಮಲ್ಲೂರಡ ವಡಿ
ಯಾರ್ದು
ಹ ನ ಬಾರಮಲ್ಲ ನ ಮಲ್ಲೆಲ್ಲ ತೊೊಂಡಪೂರ ಆ ಒಂದು ಒಂದ್ ಜನ ಹೊಓಡದ್ವಿ ಮರದನ ನಂಬ್ದ ಇನ್ನೊಬ್ಬರ ತೊಡದೀವಿ ಹೌದಯ ಮಾ ಮದ ಒಂದು
ಹ್ಮ ಹ್ಮ
ಮತ್ತ ನ್ದ ಇಬ್ಬರುೊಡ ಇ
ಆಯ್ತಾ ಆಯ್ತಾ ಅದಾ ಮಂದೆ
ಹಾ ಹಾ
ಹ್ಮ್ ಮತ್ತ ಆಮೇಲೆ ನಿಂಬದು
ಆಮೇಲೆ ಅವರ ಲೇಕ ಇಲೇ ಅವನ ತಲೇ ಮಡಿ ಮರೆ ಮುಡಿಲ್ಲ ನಮುನ ನೋಡ ಇಬ್ರು ನೋಡದಿ
ಹ್ಮ್ ಎಷ್ಟ ವರ್ಷ್ಟ ಆಗಿರಿಪ್ಪಾ
ಯ ಹೇಗಿರದು ಮತ್ತೆಮ್ಮೆ ಮನ್ಯಾ ಮೂರು ಏಕರ ಹೆಚ್ಚೋಳನ ಆ ಅವಡನ್ನನೆ
ಹ್ಮ್
ಮೂರಗ್ರ ಆಯ್ ನಮ್ಮ ಅಪ್ಪನ ಇಬ್ಬ್ರ ಕಟ್ಟ ನಿಮ್ಮ ಮನೆೆ ನಾವು ಹೊಡದ ಮೈತ್ತೆ ನಿನ್ನಿದ್ರ ಸಿದಿದ್ದೇಶ್ ಬಾಪ ಅಂತಂದ
ಹ್ಮ್
ಮತ್ತೆ ಹತಕ್ಕೆ ಹೋಗಿ ಮತ್ತೆ ಆತಂದ ಒಂದ್ ಎರಡು ಎರಡು ಎರಡರ್ತತ್ತ ಹೊಡ ಬಿ ಮೆತ್ತೆ
ಹ್ಮ್ ಎ ಮತ್ತೆ ನಾಳಿಗ್ ಹೋಗ್ಬಕ್ ನ ನಾಳಿಗ್ ಹೋಗ್ಬಕ್
ಹ್ಮ್ ನಾಯಿಲ್ ನಾಳೆದ ನಡಗೋಬೇಕ ಇವತ್ತಿತ್ತು ನಾಳಿಗೆ ನಾಳೆ ನಾಳೆಗ್ ಜಮಾ ಅದ ಇವತ್ತಿತ್ತು ಪೇಪರ್ ಸಲ ನ ಹೋಗಿಲ್ಲದ
ಒಲ್ಲೇದಣ
ಹ್ಮ್
ಹ
ನೋ ನಾಡ್ದ ಈಶ್ವರಕಂಬರ್ ಕಾರ್ಡ್ ಇವೆ. ಬೆಳೆ ಪಿಳುವ ಅಂತಪ್ಪ ಅಂದ್ರೆ ಸದಿ ಬರ್ತಲ್ಲ
ಹ್ಮ್ ಮನ್ನೆ ಎ ದಿನಲ್ಲ ಇವ್ರ ಇವತ್ತಲ್ಲ
ಅ ಅಲ್ಲಿಂದಸ ಅ ಲೈಬ್ರರಿ ಬರ್ತರದ ಅಲ್ಲಿ ಆರ್ತಾನ ಹಾಸ್ಟ್ಲ ಒಂದಿವಸ ಟೈಮ್
ಹಾಸಲ್ ಪಾಡದ್ಲೇ ಅಲ್ಲಿ ಇಂತ ಏನು ಒ ಲೈಬ್ರರಿಲಿಏ ಬರ ಹಾಸಲ್ ಅ
ಒಂದಲ ಅಲ್ಲ ಒಂದೇ ಅವತ್ಲ್ಒಂದ ನಾಕೈಐದು ಅಂಗಟ್ಟ ನಾವ್ ಅಸ್ಟ್
ಈ ನ ಅಲಿಯರ ಪಡಂದನ್ನ ಪಾಪ ಅಷ್ಟ ದ ಅಷ್ಟನ್ ಮ್ಯಾಗ ಬಂದ್ಬಿಡ್ತಾವ ನಾನೇ ಬೈತ್ನ ನವ ಕಡಿಗಳಿಗ್ ಅಂತ ಹಿಂಗವ. ಹಿಂಗೇನೊ ಒಂತರ ಬಟ್ಟೆಕೆಲೆರ್ದಂಗ್ ಕಾಳ ಕಂಡಿತ್ತ.
ಅಲ್ಲ ಇಲ್ ಬೀಗುಡಿ ಆಗಲ್ಲ.
ಹಾ
ಬೀಗುಡ್ ಬೆಲೆ ಒಂದು ಅ ಇ ನಮ್ ದೋಸ್ತ್ರು ಇದ್ರಲ್ಲಿ.
ಹ್ಮ್
ಅಲ್ಲ ಅಲ್ ಚಲೋ ಅಲ್ಲಿ ಒಂದ್ ಇಲ್ಲಿ ಇಲ್ಲಿ ಮೂರ್ ನಕದ್ರ ಮತ್ ಅಲ್ಲಿ ಆಡ್ರ ಬಿದ್ರ ಭೀಮಿದಲ್ಲ. ಅದಿಮ
ಹ್ಮ್ ಹ್ಮ್
ಅಂದ್ರ ಡೀಡೋ ಆಯ್ತ ಅಂದ್ರೆ ಡೀಡೋ ಒಂದ್ ಬರ್ಲಾ.
ಹ್ಮ್
ಏ ಒ ಬಿ ಶಿ ನೆ ತೊಡಲ್ ಇರೋದು ನಮ್ ದೋಸ್ತ್ ಬಾಯ್ಸ್ ಕಾಲೇಜ್ ಹೋಗಿದ್ರು ಹೋದೊರ್ಷ.
ಹ್ಮ್
ಅವ್ರಲ್ ಯಾವ್ ಹಾಸ್ಟಲ್ ಅದು ಚಲೋಣ ಹಾಸ್ಟ್ಲ್ ಇದ್ರಲ್ಲಿ.
ಏ ಇಲ್ ಚಂದಿಲ್ಲ ನಮ್ ಹೆಣ್ಮಕ್ಳಿಗೆ. ಕಂಪೌಂಡರ್ ಕಿ ಕಂಪೌಂಡರ್ ಇಕಡಿ ಹೆಣ್ಮಕ್ಕಳ್ ಅದ ಕಂಪೌಂಡರ್ ಕಡಿ ಗಣ್ಮಕ್ ಕ ಅಲ್ಲಿ ಬರ್ ಬರೋಣ ಸುಮ್ಮ್ ಹೋಗಿದ್ವಲೊ ಆ ಕಡೆ ಹೆಣ್ಮಕ್ಳ ಹಾಷ್ಟೆಲಿಂ ತ್ತ ಆ ಗೇಟ್ ಆಗ ನಡ್ಬಾರಕ್ ಬಾಯ್ಸ್ ಹಾಸ್ಟೆಲ್ಗ್ ಬರಕ್ ಎಡ ಮಕ್ಳ ಹಾಸ್ಟಲ್ ಅಲ್ಲಿಂದ ಅದೇ ಹುಡುಗ್ರು ಕುಂತ್ರು ಬಾಯ್ಸ್ ಹಾಸ್ಟೆಲ್ದಾಗ. ಹ ಗ್ರೌಂಡ್ನಾಗ ಬಾಯ್ಸ್ ಅಷ್ಟಲ್ದಾಗ ಕುಂತ್ಗ ಹೆಣ್ಮಕ್ಳು ಬಂದ್ ದು ಬಾಟ್ಲಿ ಕೊಟ್ಟ ಹೋದ್ರ ಅಪ್ಪ ನೀರ್ ಕುಡ್ಯ. ಅದೊಂದ್ ಒಂದ್ ಹಾಸ್ಟೆಲ್ಯಾಗ ಬಗದಾ ಬಗದ್ವಲ್ಲಿ.
ದೂರ್ ಲೋಟ.
ಹ್ಮ್ ಬಗಲ ಬಗಲಗೆ ಎಷ್ಟಂತು ಒಂದು. ಒಂದು ಎಷ್ಟು ನಾವ್ ಆರ್ ಫೀಟ್ ಇವಾಗ ಒಂದ್ ಹನ್ನೆರ್ಡ್ ಫೀಟ ಹತ್ ಪಿಟೀಲ್ಲ ಅಷ್ಟ್ ಪೀಠ ಅಷ್ಟ ಹರನ್. ಕಿಡಿಕಿ ಕಿಡಿಕ್ ಡ್ಯಾನ್ಸ್ ಮಾಡ್ತಾರ್ ಅಂತ ಒಂದ್ಸತಿ ಬೇಕಂತ ಮಕ್ಳ ಬಂದ್
ಅವ್ ಅವ್ ಅಂದ್ರೆ ಅದೆ ಹಾಸ್ಟೆಲಪ್ಪ ಅಂದ್ರ. ಹ್ಮ್ ಹ್ಮ್ ಸರಿ ತಪ ಬರೋಲ್ಲ ನಾನು.
ಹ್ಮ್ ಸರ್ ಸರಿ ಇಡು.
ಹಾ